ಮಾತರ್ವಾ
ಹಲೋ ಬ್ರೋ....... ಹಲೋ
ಏಮಾವ ಎನ್ ಮಾಡ್ತಿದ್ರಾ
ಹಲೋ ಬ್ರೋ....
ಹಲೊ ಬ್ರೋ
ಏನ್ ಮಾಡ್ಕತಿರಿ ಬ್ರೋ
ಏನಿಲ್ಲ ಬ್ರೋ ಬೇಗ ಹೋಗಿ
ಮತ್ತೇನ ಬ್ರೋ..
ಯೇ ಹೋಗ ಬೇಗಾ... ಉದುರ ಅಲ್ಲ ಬ್ರೋ ಹ್ಮ್ ಅದೇ ಆರಾಮ ಇದಿವಿ ನೀವ ಬ್ರೋ
ಆರಾಮಿದಿವಿ ಬ್ರೋ.
ಬ್ರೋ ಸ್ವಲ್ಪ ಲೈನ್..... ಯೇರರಿ
ಆಫ್
ಹ್ಮ
ಅ
ಹಲೋ ಹೇಳಿ ಬ್ರೋ..
ಹೇಳೋ ಬ್ರೋ.
ಊಟ ಆಯತಾ ಬ್ರೋ
ಊಟ ಆಯ್ತಾ ಬ್ರೋ.
ಹೌದಾ ಏನ್ ಮಾಡ್ತಿದ್ರಾ.
ಸುಮ್ತಿರಾಡ್ಕತಿ ಬ್ರೋ.
ವಾಕಿಂಗ್ ಮಾಡತಿದೀರಾ.
ಹ್ಮ ಬ್ರೋ.
ಆಯ್ತ ಬ್ರೋ ಮತ್ತೆ ಯಾಕ ಬ್ರೋ.
ಹೇಲ್ ಬ್ರೋ.
ನೀವು ಯಲ್ಲ ಇದ್ರ ಬ್ರೋ
ನಾವು ಇಲ್ಲ ಇದವೇ ಬ್ರೋ.
ಹಾಲ್ ಬ ಆಡ್ತಾರ್ ಇಬ್ರು
ಅಲ ಬ್ರೋ ಬ್ರೋ ಹಲೋ ಬ್ರೋ ಏನ್ ಮಾಡ್ತಿದ್ದೀರಾ ಬ್ರೋ
ಏನ್ ಮಾಡ್ತಿಲ್ಲ ಒಬ್ರು
ಊಟ ಆಯ್ತಾಬ್ರ
ಊಟ ಆತ್
ಹೌದಬ್ರು
ಅಲ್ಲಪ್ರ
ಏನ್ ಸಮಾಚಾರ
ಏನ್ ಸಮಾಚಾರ ಎಂಬುದೇ ನಡಿಪ
ಯಏಾರ್ ಮಾಡ್ತಿದ್ರಬ್ರು ಅವ ಬ ಕಳ್ ಗ್ರ
ವಾಲ್ವೆ ಎ ಆರ್ತಾ
ಹಞಂಬರುನ್ಯವು
ಹ್ಮ್ ಕ್ರಿಕೆಟ್ ಕ್ರಿಕೆಟ್
ಕ್ರಿಕೆಟ್ ಆಡ್ತಿಬ್ರು ನೀವ್ ಆಡ್ತರಾ
ಹೂಞ ಬ್ರೊ
ಬಾಲಿಂಗ್ ಆಡ್ತಾರ ಬ್ಯಾಟಿಂಗ್ ಆಡ್ತಾರ ಒಬ್ರು ಹಗರ
ಬ್ಯಾಟಿಂಗ್ ಬ್ಯಾಟಿಂಗ್
ಬಲಿಂಗಾಕಲ್ವಾ
ಆಕಲ್ಬ್ರ
ಆಯ್ತಾ ಬ್ರ
ಪರಿಪೇರ ಆಡ್ತಾರೆ ಎಬ್ಬರಾ
ಕಮ್ರ
ರಿಪ ತ್ರಿಪೆ
ಮಾಡ್ತಬ್ರ ನೀವು
ಹನ್ೂ ಆಡ್ತೀವಿ ಲೆವಲ್ ಅಷ್ಟು ದ್ರ ಪಬ್ಜಿ ಆದ್ರ
ೌ ಯಾಬ್್ರ
ಹಂದು
ಫ್ರೀ ಸ್ಫರ್ ಆಡ್ತಿರ ಒಬ್ರು
ಇಂದು
ಹೌದಾ ಏನ್ ಮಾಡ್ತಿದ್ರಾ ಒಬ್ರು
ಏನ್ ಮಾಡಕತ್ಲ್ಲದರು
ಎಲ್ಲಿದ್ದಾರಬ್ರು
ನಾವು ಚ ನಮ ಶಾಪರ್ಬ್ರು
ಶಾಪುರ ನ ನಿಮ್ದ
ಅಲ್ಲಬ್್ರ
ಆಬ್ರ ಹೇಳಿ ಬ್ರೋ
ಏ ಮಾಡಕತಿದ್ರು
ಸನಲ್ಲ ಬರ ನಾವು ಯರ್ಕರ್ ಲೇಷನ್ಫನ್ಚ್ಚಿದ್ದ ಬರ
ನಾವು ಶಾಪ್ರಲ್ ಶಿಬರು
ಹೌದಾ ಬ್ರೋ
ಹ್ಮ್ ಡ್ರ
ಬ್ರೋ ನಿಮ್ಮ ಹೆಸರೇನು
ಪ್ರಕಾಶ್
ಪ್ರಕಾಶ್ ಆ ಬ್ರೋ
ನಿಮ್ಮ ಹೆಸರನ್
ನನ್ ಹೆಸರು ಕಿರಣ್
ಕಿರಾಣ
ಊಟ ಆಯ್ತ ಬ್ರೋ
ಹ್ಮ್ ಬ್ರೋ
ಬ್ರೋ
ಒಲ ಬ್ರೋ
ಹಸ ಪಳೈನ ಇಲ್ಬ ಬ್ರೋ
ಆಯ್ತು ಬ್ರೋ
ಹ್ಮ್ ಸುಟ್ಟ ಇನ್ನೇನ್ ಹೇಳಿ ಬ್ರೋ
ಬ್ರೋ
ಅಲೋ ಬ್ರೋ
ಬ್ರೊಂ
ಅಲೋ ಬ್ರೋ
ಏನ್ ಮಾಡ್ತಿದಿರಾ ಬ್ರೋ
ನೀವೇನ್ ಮಾಡಾಕತ್ತೀರಿ ಬ್ರೋ
ಏನಿಲ್ಲ ಬ್ರೋ ಊಟ ಆಯ್ತು ಸುಮ್ಮನೆ ಕುಂತಿದ್ದೀವಿಲ್ಲಿ.
ಹ
ಅಲ ಬ್ರೋ
ಏನಿಲ್ಲ ಬ್ರೋ ಸುಮನೇ ಏಳನೇ ಕ್ಲಾಸ್ ರೂಮ್ ಐತೆ ನಮ್ಮ ನಮ್ಮ ಸ್ಕೂಲಲ್ಲಿ ಅಲ್ಲಿ ಕುಂತಿದ್ದೀವಿ ಬ್ರೋ ನೀವ ಏನ್ ಮಾಡಕ್ ಕುಂತಿರ ಬ್ರೋ
ಹುನ್ ರೀ
ಹೇಳಿ ಬ್ರೋ ಏನು ಮಾಡ್ತಿದೀರಾ ಬ್ರೋ ಮಾತಾಡ್ತಾನೆ ಎಲ್ಲ
ಇಲ್ಲೊಬ್ರು ಕೆಲಸಕ್ಕೆೋತಿರ ಒಬ್ರು
ಕೆಲಸಕ್ಕೆೋತಿವ ಬ್ರೋ ನೀವು
ನಾನ್ ನೋಡತಿ ಇಬ್ರು ಕೂಲಿ ಎಷ್ಟು ಕೊಡ್ತಾರ ಹುಲಿ ಹಲೋ ಬ್ರೋ ಕೂಲಿ ಏನ್ ಕೊಡ್ತರ ಕೆಲಸ ಏನ್ ಮಾಡ್ತಿದ್ದಿ ಹಲೋ ಬ್ರೋ
ಹಳೋ ಬ್ರೋ
ಎ ಮಾಡಕತ್ರಿ ಕೆಲ್ಸ
ಇಲ್ಲ ಬ್ರೋ ನೀವ್ ಎಲ್ಲಿದ್ದೀರಾ
ಇಲ್ಲೇ ಬಂದಿವ ಬ್ರೋ
ಹಲೋ ಬ್ರೋ
ಏನ್ ಮಾಡಾಕತ್ತೀ ಬ್ರೋ
ಏನಿಲ್ಲ ಬ್ರೋ ನಿಮ್ಗೆ ಎಷ್ಟ್ ಕೊಡ್ತಾರೆ ಕೂಲಿ ಬ್ರೋ
ನಮ್ಗೆ ಎರಡ್ ಸಾವಿರ ಕೊಡ್ತದರು
ಹೌದಾ
ಹ್ಮಾ ಅಲೋಬ್ರ
ಭಲ
ಎಡ್ಬ್ರ
ಅ ಹೋ ನಡ
ಕವಾಳ
ಅಕಡ ಅಲ ಬ್ರೋ
ಅಲ್ಲಬ್ರು ಮಾಡ್ಕತಿದ್ರ
ಏನಿಲ್ಲ ಬ್ರ ಸುಮ್ನೆ ಊಟಗೊಂಡು ವಾಕಿಂಗ್ ಮಾಡ್ತಿದ್ದ ಬ್ರ
ಕೂಲ್ ಎಷ್ಟ್ ಕೊಡ್ತಾರೊಬ್ಬರು
ಮಳ ಹೇಳಬ್್ರ ಸಾವಿರದ ಐನೂರ ಅಂತ ನಿಮಗೆ ನಿಮ್ಗೆಬರು
ನಾವು
ಅದ ಎಷ್ಟು ಕೊಡ್ತಾವರು ಹೌ ಹಾಪ್ರ ಗ್ರ ಅಗಳ ಎರಡ್ ಸಾವಿರ ಅಂದರು ಗ್ರ
ಎರಡ್ ಸಾವಿರದ ಎಂಟ
ಮತ್ತೆ ಈಗ ಆರ್ ಸಾವಿರ ಅಂತ್ರ ಅಲ್ಲಬ್ರು
ಯಾರು ಸರ್ ಬ್ರ
ಹೌದಬ್ರು
ಹ
ಏನ್ ಮಾಡೋದು ಆಫಿ ಆಫೀಸ್ಕಗೆ
ಅಲ್ಲಬಾ
ಹಲೋ ಬ್ರೋ ಬ್ರೋ ಹಂಗೆ ಸ್ವಲ್ಪ ಲೆಫ್ಟ್ ಹೋಗಿ
ಲಂಗ ಒಬ್ಬರು
ಬ್ರೊ ಬ್ರೊ ಯಾರು ಮಾತಾಡ್ದಬ್ರು
ಹೆಲ್ ಬ್ರೊ
ಹಂಗೆ ಸ್ಟೇಟ್ ಹೋಗ್ತಿರ ಇಬ್ರ ಹಂಗಗೆ ನಾನ್ ಬರ್ತನಿ ಬ್ರೊ ನಂಗೆ ಸ್ಟೇಟ್ ಹೋಗಿ ಬ್ರೊ
ಇಲಿಮ್ ಬ್ರೊ
ಹ್ಮ
ರಸರಾಮ ಅಲ್ಲಭ್ರೋ
ಅಳಾ ಬ್ರೊ
ಎ ಮಳಕತ್
ಏನ ಇಲ್ಲ ಅ್ರ ಸುಮ್ನೆ ವಾಕಿಂಗ್ ಮಾಡ್ತಿಧೆ ಬ್ರ ಹ್ಮ ಚೆನ್ನಾಗಿದೋಬ್ರ ನೀವು
ಹಲೋ ಬ್ರೊ
ಹಲೋ ಬ್ರೊ ನಾವು ಚೆನ್ನಾಗಿದ್ದವು ನೀವು
ಹ
ಬ ಹ ಆಯ್ತು ಒಬ್ರು ನಿಮ್ ಮುಂದೆ ಯಾರೋ ಹೊಂಟೀಧಾರೆ ಬ್ರೊ
ಅತ್ತಾ ಕಾರಾರಾರಿ ಹಲೋ ಬ್ರೊ
ಅಲ ಬ್ರೋ ನಿಮ ಮುಿಂದ ಯಾರೋ ನಿಮ್ಮಿಂದ ಯಾರೋ ಹೊಂಟಿದಾರ ಬ್ರೋ
ನಮ್ ದೋಸ್ತು ಬ್ರೋ
ಅಲ ಬ್ರೋ ಕೇಳ್ಸ್ತಾ ಐತಾ
ಹ್ಮ ಬ್ರೊ
ಯಾರ ನಿಮ ನಿಮ್ಮಿಂದ ಯಾರ ಹೋಂಡಿದ ಬ್ರು
ಲೈಂದ ಆಗಲ್ ಬ್ರು
ಆಯಿತು ಬ್ರೋ ಹ
ಮತ್ತ ಹತ್ತಂಬಡ್ಕತೀನ ತಲಿ ಹಾ ಹೋಗುನ್ ಹ
ಹ ಬಾನುವ ನಣ ಯಂಗ ಬರ್ತನೆ ಹೆವಾಗ ನ ಹಗೆ ಬಾನಿ ಹಗೆ ಸ್ವಲ್ಪ ಮುಂದೆ ಬಂದ್ರೆ ನಾ ಹಿಂದೆ ಬರ್ತಿನಿ
ಹ್ಮ್
ಬ್ರೊ
ಹಲೋ ಬ್ರೋ
ಸಪ ಲೈನ್ನಯಾಗ್ ಇರಿ ಬ್ರೋ
ಆಯ್ತ್ರು ಬ್ರೋ
ಹ್ಮ್ ಇಲ್ಲೇ ಸ್ವಲ್ಪ ಗಡ ಎತ್ತ ಹಿಡಿ ಬ್ರೋ
ಹ
ಬ್ರೊ
ಏನ್ ಮಾಡ್ತಿದೀರ ಬ್ರೋ ಏನ್ ಮಾಡ್ತಿದೀರಾಬ್ರು
ಹಲೋ ಬ್ರೋ
ನೀ ಬ್ರೋ ಸೊಪ್ಲೈನ ಹಲ ಬ್ರೋ
ಹಲೋ ಹೇಳು ಬ್ರೋ
ಏನ್ ಮಾಡ್ತಿದ್ರ ಅಂತ ಕೇಳಿನಬ್ರು ನಾನು
ನಾವವು ವಾಕಿಂಗ್ ಮಾಡಕತ್ತತಿಬ್ರು
ಹೌದು ಹೌದು ಬ್ರೋ ಊಟ ಆಯ್ತಾ ಬ್ರೋ
ಹ್ಮ್ ಬ್ರೋ
ಏನ್ ಏನ್ ಮಾಡ್ತಿರ ಬ್ರೋ
ಏನ್ ಮಾಡಕತಿಲ್ಲ ಕುಂತಿದ್ವಿ
ಹ್ಮ್
ಹಲೋ ಬ್ರೋ
ಯಾಕೆ ಮಾಡೋರದೆ ಇಲ್ವಾ
ಹಲೋಬ್ರೋ ಹಲೋ ಬ್ರೋ
ಎಲ್ಲಿದ್ದೀರಾ ಬ್ರೋ
ಅಲ್ಲಿ ಬ್ರೋ
ತಳಗಡೆ ಇದ್ದರಾಬ್್ರಾ
ಹದು
ರೋ
ಅಲೊಬ್್ರ
ಚಳಗಡೆ ಇದ್ದೀರಾ ಅಬ್್ರ
ಲು
ಅಲ್ಲ ಬರ
ತಳಗೆಲ್ಲ ಅಬ್ರೋ
ಬಾಣುವ ಅ ಕೊಳ್ುವ
ಊಟ ಆಯ್ತು ಬ್ರ ಈಗ ಕಾರ ಹಲಬ್ರು
ಏನ್ ಮಾಡ್ತಿದ್ರ ಬ್ರೋ
ನೀವ ಏನ ಮಾಡ್ಕತ್ರಿ ರೊಬ್ರು
ಏನ್ಬರು ಏನ್ ಮಾತಾಡತ್ತೇ ಇಲ್ವಾ
ಚೆನ್ನಾಗಿಲ್ಲ ಒಬ್ರು
ಹ್ಮ್ ಚೆನ್ನಾಗಿದ ಬ್್ರ ನೀವು
ಚೆನ್ನಾಗಿದೆ ಒಬ್ರು
ಊಟ ಆಜಬ್ರು
ಅಬ್ರೋ
ಹೌದಾ ಏನ್ ಮಾಡ್ದಿದ ಒಬ್ರ
ನೀವೇನ್ ಮಾಡ್ಕತಿದರು
ಹೌದಾ ಸಪ ಬ್ರೋ
ಎಏಳ್ರು
ಅ ಲೆಫ್ಟ್ ಹೋಗಬರು
ಎ್ದ
ರಷ್ಟೋಗಿ ರೈಟ್ ಒಳಬ್ರು
ಹ್ಞ ರ
ಓಕನಾ
ಹ್ಮ
ಹಾ
ಹ್ಮ
ನಲ್ಲ ಬರ
ೇ ಮಾಡಕಟ್ಟಿದರು ಗಮ ಮಾಡಕ ಇಟ್ಟಿದರು ನ ಬ್ರ
ಬ್ರೋ ಯಾವನೋ ಇನ್ನೊಬ್ಬ್ರ ಕೂಡ ಯಾರೋ ಮಾತಾಡ್ತಿದಾರಲ್ಲ ಅವ್ರು ಬ್ರೋ ಅವರು
ಆ ರಂಡ ಮುಗ ಬಳು ಮುಗುವ
ಓ ಬ್ರೋ ಹಂಗ ಬಯಿ ಬರಿ ಬ್ರೋ ರೊಕ್ಕ ಕಟ್ಟತವ ರೊಕ್ಕ ಬರ ಬ್ರೋ
ಅಲ
ಅು ಬ ಕ ಎಲ್ಲ ಬ ನಕ ಬ ಹ ಶಂತ ಮದಡ ಆಮ್ಮ ರಕ ಕಟ್ಟ ತ ಸಹ ಉಡಿ ಚಳ ವಕ ಬ ಬರ ಇ್ದತ ಇನ್ನ ಹೋಗಿ ಮುೂರು ರೂಪಾಯಿ ಬರ್ತಾವ ಆಕುಳ ಬಿಳು ಆಕುಳ್ ಹೆಂಗ್ ನಡ್ಸರಲ್ಲ ಹೋಗು ಬ್ರೋ
ಹಲೋ ಬ್ರೋ
ಏನ ಮಾಡುತಿದಿಯ ಬ್ರೋ
ಅಏನ್ ಮಾಡಕತ್ಲಿಲ್ಲ ಅಬ್ರು
ಹೌದಾ ಬ್ರೋ
ಚೆನ್ನಾಗಿದ್ದಲ್ಲ ಬ್ರೋ ಬ್ರೋ
ಅಲ ಬ್ರೋ
ಏ ಮಾಡಗತ್ತಿರ ಬ್ರೋ
ಏನಿಲ್ಲ ಬ್ರೋ ನಿಮ್ ಹತ್ರ ಯಾರು ಕರ್ಕಬೇಡಿ ಬ್ರೋ ಹಂಗೆ ಓದ್ಬಿಡಿ ನಮ್ಮನ್ ಕ ಅಂತ
ಹ್ಮ್ ಬ್ರೋ
ಬ್ರೋ ಹೇಳಿ ಬ್ರೋ ಏನ್ ಮಾತಾಡ್ತಿದ್ರಾ ಬ್ರೋ ನೀವು
ಮಾತಾಆಡ್ತಾ
ಬ್ರೋ ಯಾರ್ ಕೈ ಆಗಿ ಕೊಡಕ ಹಬೇಡ ರೊಕ್ಕ ಕಟ್ಟತ ಬ್ರೋ
ಏನ್ರು ಏನ್ ನಿನ್ ಏನು ನಿಂದಾ ಏನ ಹೇಳ ಹೇಳ್
ವನು ರೊಕ್ಕಾ ಕಟ್ ಆಟವ ನಾ ತಳಗೋ ತಳಗ ಗರಾಮ್ ಮುಟ್ಟೆ ಬಿಡಬ ಅಲ ಬ್ರೋ ಮಾತಾಡು ಬಾನೋ
ಇಲ್ಲಾ ಬ್ರೋ
ಹಲೊಬ್ರೋ ಎಲ್ಲಿದೀರಬ್ರೋ